ಹಲೋ ಹಲೋ ಏನಿಲ್ಲ ಕೂತಿದ್ದೆ ನೀನ್ ಏನ್ ಮಾಡ್ತಿದ್ದೆ.
ಆದ್ ಬ್ಲೌಸ್ ಕಟ್ ಮಾಡ್ತಿದ್ದೆ.
ಮುಗಿಸ್ತಾ ಸುಮಾರಗಿ
ಆ ಎಲ್ಲಿ ನಮ್ಮ ಎಲ್ಲಾರ್ದು ಹೊಸ್ ಮನೆಗ ಹೋಗೋರಿಂದ ಒಂದ್ ಸ್ವಲ್ಪ ಕೊಟ್ಟಿದ್ರು. ಅದ್ನೆಲ್ಲ ಕೊಟ್ಟೆ ಈಗ ನಮ್ಮ ಅತ್ತೆ ಅವ್ರವು ಮದ್ವೆ ವಲ್ ಕಟ್ ಮಾಡ್ಕೊತಾ ಇದ್ದೆ.
ಆತ ಮೂರ್ ನೂರು ರೂಪಾಯಿ ಹ್ಮ್ ನಾನು ಇವಾಗ ಗುಂಡಿ ಹಾಕೊಟ್ಟೆ ಗುಂಡಿ ಹಾಕೊಡ್ಬೇಕಾಗಿತ್ತು ಗುಂಡಿ ಹಾಕೊ ಬಿಟ್ಟು ಕೂತಿದ್ದೀನಿ ನಾನು ಇವಾ ಗ ಕಟ್ ಮಾಡ್ಬಕ್ ಏ ಐತೆ
ಹ್ಮ್ ನನಗ್ ಮದ್ವೆ ಬ್ಲೌಸ್ಗ್ ನಮ್ ಅ ತ್ತೆ ವರ ಅಷ್ಟೆ ಇನ್ಯಾವು ಜಾಸ್ತಿ ಇಲ್ಲ.
ಹ್ಮ ನಾನೂ ಬೇರೆಯವರ್ದ್ ಐತೆ ಮದ್ವೆದು ಅಂತ್ ಏನಿಲ್ಲ. ಆದ್ರೆ ಆಲೆ ಹದ್ನೈದ್ ದಿನ ಮೇಲಾಗೈತೆ ಎಲ್ಲ ಕೊಟ್ಟಿರೋದು. ಮಾಡ್ಬೇಕು. ಹ್ಮ
ಸಾತುಲಿಶ್
ಮತ್ತೆನ್ ಆಟಾಡ್ಸ್ ರೆ ಹ್ಮ್ ಐದು ಗಂಟೆಗ್ ಗೆ ಬರ್ತಾರೆಲ್ಲ.
ಹ್ಮ್
ಅಟಾಡ್ತವ್ರೆ
ಇನ್ನೆನ್ ಮಾಡ್ತಾ ಇದ್ರು ಮೂ ಕು ದೋಡವನ ಅದೆಲ್ಲೋ ಅಂಗಡಿ ಹತ್ರ ಇರ್ಬೇಕು ಅಂಗಡಿ ಹತ್ರ ಇರ್ಬೇ
ಅಂಕಿತನ್ನು ಚುಚ್ಚಿಸ್ಕೊಳ್ಳೋದ್ ತಾನೆ ಮೂಗ್ನಾ
ಅವಳು ಅವ್ಳ ಮದ್ವೆಗ್ ಚುಚ್ಚುಸ್ಕತಳಂತೆ.
ನಾವ ಇಲ್ಲಿ ಹಿ ಹಿ ಹಿ ಅವಳ ಮದ್ವೆಗೆ ಮೂಕು ಮರ ಆಗಿರ್ತದೆ ಅವಳ ಮದ್ವೆಗೆ ಹ್ಮ್. ಹ್ಮ್
ಹೆಂಗು ಆರ ಇಷ್ಟ ಬಂದಾಗ ಚುಚ್ಚಿಸ್ಕೊಬಿಡುತಕ್ಕ. ನಮ್ಮವ್ ಬೇರೆ ಸೈಡ್ ಬಕ್ ಚೂಚ್ ಕೊಂತಾಳ ಕಾಸಿಲ್ಲ. ಮಾತಾಡ್ಸಲ್ ನಾನು.
ಏಯ್ ತು ಚುಚ್ಚುಸ್ಕಬೇಡ ಚುಚ್ಚುಸ್ಕಬೇಡ. ಏಯ್ ಏನದು ಒಂಥರ ಚೆನ್ನಾಗಿಲ್ಲ ಬೇಡ.
ಏಕ ನೀ ಚುಚ್ಸಿಲ್ವ.
ಚುಚ್ಚಿಸ್ಕೊಂಡಿದೀನಿ ನಿಮ್ಮವ್ವನೇ ಚುಚ್ಚಿಲ್ವ ನನ್ಗೆ ಒಂದ್ ಮ್ಯಾಕೆ ಒಂದ್ ಕೆಳಕೆ
ಚುಚ್ಚೈತೇ ಏಯ್ ಅದೇನದು ಹ್ಮ್
ಮೇಲ್ಗಡೆ ಸೈಟ್ ತಿಂದೆ ಚುಚ್ಚಿಸ್ತಾರಲ್ಲ ಕಿವಿ
ಮೇಲ್ಗಡೆನಾ
ಹು ಒಳಗಡೆ ಒಂತರ ಸ್ಟಾರ್ ತರ ಐತೆ ಚೆನ್ನಾಗೈತೆ. ಆತರ ಆಮೇಲೆ ಕಳಸ್ತೀನಿ ನೀರು ಚೆನ್ನಾಗೈತೆ ಅದು
ಒಂದೇ ಒಚು ಜಸ್ಕ
ಒಂದೇ ಒಂದು ಅಂದರೆ
ಹ್ಮ್ ಫುಲ್ಲ ಮೇಲ್ಗಡೆ ಕಿವಿ ಮೇಲೆ ಒಂದೇ ಒಂದು ಚೂಚಿಸಕ
ಅಲ್ಲೇ ಒಂದೇ ಹೇಳಿದ್ದು ಅದೇ ಕಂಬ ತರ ಮ್ಕ ಅಂದ್ರ ಹಾಕತಾರಲ್ಲ ಹ
ಏ ಏನಾ ಇದು ಇದು ಏನು ಕಡ್ಡಿ ಕೊಳ್ಬೇಕ ಅಂತಾರಲ್ಲ ಅದ್ನ ಅದೇನ ಹದ್ನಾಕತ್ತ ನೇನು
ಯಾಕೆ ಚೆನ್ನ ಕಾಣ್ತೆ ಮೊಬೈಲ್ ಅಲ್ ನೋಡಿದ್ದಿ ನಿ ಮಸ್ತ್ ಅಂದರಿ
ಏ ಆ ತರ ಏನಕ್ಕೆ ಬೇಡ
ಮತ್ತೆ ಇನ್ನೇ ಆ ತರ ನೀನ್ ಹೇಳ್ತಿರೋದು
ಹೇಳಿದು ಮಾಮೂಲಿ ಸೈಡ್ ಬೋಟ ಇಂದ ಮೇಲ್ಗಡೆಗೆ ಇನ್ನೊಂದು ಚುಚಿಸಸ್ಕೊತರಲ್ಲ ಆ ತರ ಹಕ್ ಒಂದು ಸಾಕೋ ಅಷ್ಟ ಅಷ್ಟೊಂದ ಮೇಲ್ ಬೇಡ ತಲೆ ಬಚಕ್ ಆಗಲ್ಲ ಸುಮ್ನೆ ಸಿಗಕತ್ತದೆ ಅವರೆಲ್ಲ ಸುಮ್ಮ್ನೆ ತೋರ್ಸ್ಕಳಕ್ ಅಷ್ಟೇ ಅದ ಅಷ್ಟೇ ಚೆನ್ನಾಗಿರ್ತದೆ ಆದದ್ರೆ ತಲೆ ಬಚ್ಚಕೆ ಅದ ಎಲ್ಲ ಹಿಂಸೆ ಆಯತದೆ
ಅದು ಹಿಂಸೆ ಆಯ್ತದೆ ನಮ್ ಸ ಸೈಡ್ ಬಟ್ಟು ಅಂದ್ರೆ ಎರಡು ಕಡೆ ಚುಚ್ಚಸ್ತಾರಾ
ಎರ ಇನ್ನೇನು ಕೆಳಗಡೆ ಮಾಮೂಲಿ ಈ ಓಲೆ ಹಾಕಳದ್ಕಿಂತ ಒಂದ್ ಸ್ವಲ್ಪ ಮೇಲೆ ಅದೊಂದು ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಮೇಲೆ ಒಂದ್ ಚುಚಿಸ್ತಾರೆ ಅದೊಂದು ಚುಚಿಸ್ಬು ಫುಲ್
ನಾ ಎರಡೆ ಎಡೆ ಎಲ್ಲ ಚುತ್ಸಲ್ಲ ಚುಸೂರ್ ಒಂದು ಇಲ್ಲ ಅಂದ್ರ ಅದ ಅ ಇಲ್ಲ ಇರೋದಿಪಟ್ಟಿ ಸಂಖ್ಯಿವಿಗೆ ಎಷ್ಟು ಚೂಸ್ಕೊಳ್ಳಿ
ಒಂದೆ ಹೇಳಿದ್ದು ಇವಾಗ ಈ ಓಲೆ ಇದ್ ಓಲೆಗೂವೆ ಸೈಡ್ ಬೋರ್ಟ್ಗೂ ಒಂದ್ ಇಂಚ್ ಗ್ಯಾಪ್ ಹರ್ತದೆ ಅದುಗೊಂದು ಚುಪ್ಸತಾರೆ ಆಯ್ತಾ ನಾ ಅದಕ್ಕಿಂತ ಅರ್ಧ ಇಂಚ್ ಮೇಲೆ ಇನ್ನೊಂದು ಚುಚ್ತಾರೆ ಅ್ರ ಓಲೆಗೂವೆ ಅದಕ್ಕುವೆ ಒಂದೂವರೆ ರೇಂಜ್ ಗ್ಯಾಪಿರುತ್ತದೆ
ಹ್ಮ್
ಚುಸ್ಕೋ
ಬರಿ ಅದೇ ರಿಂಗ್ ತರ ಹಾಕಬಹದು ಚೆನ್ನಾಗಿ ಕಾಣುತ್ತೆ ದೀಪಕ್ ಹಾಕಿದ್ರು
ಹ್ಮ್
ರಿಂಗ್ ತರ ಚೆನ್ನಾಗಿರ್ತದೆ ಅದು ಸೈಡ್ ಬಟ್ ಚೆನ್ನಾಗಿರ್ತದಲ್ಲ ಈಗ ಸೈಡ್ ಬಟ್ಟು ಹೋಗಿದ್ದೆ ಅಂಗಡಿಗೆ ನೋಡ್ಕೊಂಬಂಡೆ ಒಂದ್ ಮೇಸ್ ತಕಂಡು
ಹ್ಮ್
ಅ್ರಲ್ಲಿ ಚೆನ್ನಾಗಿ ಗೆಜ್ಜೆಟ್ ಈ ತರ ಇರೋವು ಎಲೆ ತರ ಇರೋವು ಡ್ ಡಿಸೈನ್ ಆಗಿ ಚೆನ್ನಾಗಿತ್ತು
ಹ ಸಧ್ಯ ಹ್ಮ್ ಕಡ್ಸು ನೋಡ್ತೀನಿ ಆಮೇಲಿಂದ ಯಾವ ತರ ಐತೆ ಅಂತ ಕಳಸ್ತೀನಿ ಅಂತಲ್ಲಾ ಫೋಟೋನ
ಅದ್ಮ
ಸೋ ಹ್ಞೂ ನೋಡ್ತೀನಿ ಹ ಮತ್ತೆನೇನು ಜಟ್ಟಿ ಕುಡ್ದ
ಟೀ ಕಾಫಿ ಎಲ್ಲ ಕುಡಿಯಲ್ಲ ಬಟ್ಟೆಗಳಿದ್ದು ಕಟ್ ಮಾಡ್ಕೊಂಡ ನೀರನೇ ಜಾಸ್ತಿ ಕುಡಿಯದು ನಿಮ್ದಯ್ತಾ ಟೀ ಕಾಫಿ
ಹ ಆಯ್ತು ಮಲ್ಕೊಬಿಟ್ಟಿದ್ದೆ ಇವಾಗದ್ದೆ ಐದ್ ಗಂಟಲಿ
ಇನ್ನೇನು ಬಟ್ಟೆಯ ಡಿಸೈನು ಹೊಲ್ದು ಹೊಲ್ದು ಕೊಡ್ತ ಈಗೀಗ ಡಿಸೈನ್ ಗಳು ಹೊಲಸ್ತವ್ರೆ ಹೊಲ್ ಹೊಲ್ಕಡ್ತಾ ಇದ್ದೀನಿ
ಇವಾಗ ಇವಾಗ್ಲಾ ಕಳ್ಸ್ಬೇಕತನೆ ಊಟನ ಮೊನ್ನೆ ಕಳ್ಸ
ಅದೇ ಒಂದ್ ಕಲ್ಸಿದ್ನಲ್ಲ ಅದೊಂದು ಫ್ರೆಂಡ್ ಇಲ್ಲಿಗೆ ಮುಂದ ಕ್ಕೆ ಒಂಥರ ಹ್ಮ ಅದೇ ಪ್ಯಾಚ್ ವರ್ಕ್ ಮಾಡ್ತಾರಲ್ಲ ಈಗ ಕಳ್ಸಿದ್ನಲ್ಲ ಅದೇ ತರ ಸೋಬಾಂಗಾಕೋಟೆ ಅ ್ರೆ ಏನಾಯ್ತು ಅಂದ್ರೆ ಬಾಡ್ರ ಪೂರ್ತಿ ಹಾಕಕ್ ಆಗ್ಲಿಲ್ಲ
ಹ ಹ
ಹ ಮಧ್ಯ್ಯಾ ನರ್ಗೆ ತರ ಬಂದ್ಬಿಡ್ತು ಅದ್ನ್ನ ಮತ
ಬೆ ಆಗ್ಲಿಲ್ಲ ಬಾಯಓಡ್ತೀನಿ
ಹಲೋ
ಕಳ್ಸು ಫೋಟೋನ ನೋಡ್ತೇನಿ
ಹ್ಮ ಡಿಸೈನಗ ಸೀರೆಗಳು ತಕೊಂಡ್ರೆ ಹೊಲ್ಕೊಬೇಕು
ಹ್ಮ್ ನಾನ ಅಲ್ಲಿ ತಗೊಬಂದು ಏನು ಮಾಡೇಲ್ಲಾ ಹಂಗೆ ಮಡಗಿದೀನಿ
ನಾನು ಹಂಗೆ ಮಡಗೀನಿ ಎಲ್ಲಿ ಹೊಲ್ಕೊಂಡೆ ಈಗ ಒಲೆದೇ ಮುಗ್ದಿಲ್ಲಾ ಮದ್ವೆ ಮುಗಸ್ಕ ಹೊಲ್ಕೋಬೇಕು ಹ
ಹ್ಮ್ ಸುಮ್ಮ್ನೆ ಪ್ಯಾಚ್ ವರ್ಕ್ ಮಾಡ್ಬಿಟ್ಟೆ ಹೊಲ್ಸ್ಕೋಬೋುದು ಅತ್ ವರ್ಕ್ ಮಾಡಸ ಇಂತ
ಹ್ಮ್ ಅದಕ್ಕೆ ವರ್ಕ್ ಮಾಡ್ಸದ ಅನ್ಕೊಂಡೆ ಇದ್ದಿದ್ದು ಮದ್ವೆೆಗೆ ಹ ಆದ್ರೂ ಕೊಟ್ಟಿದ್ರೆ ಸಿಂಪಲ್ ಆಗ ಒಂದ್ ಚೆನ್ನಾಗಿರೋದ್ ಮಾಡ್ಸ್ಕೊಬೋದಾಗಿತ್ತು
ಇದು ಬೇಗ ತಗೊಂಡಿದ್ರು ಆಯ್ತಿತ್ತು ನಾಳಕ ನಾಳಕ ಅಂದ್ರರ ನಂಜರು ತಿಂ ಎು ಹಾ ಏ ಅದು ಇಲ್ಲೇ ಕಸ್ಟಮರು ಹೋದ್ರು ಏ
ತಗೋಬರ್ಂದು ಪ್ಯಾಚ್ ವರ್ಕ್ ಅಲ್ಲೇ ಮಾಡ್ಕೊಂಡು ಹೊಲ್ಕೊಬೇಕು ನಮ್ಮ ಅಮ್ಮನ್ ಕೇಳ್ತೀನಿ ಅಮ್ಮನ್ ದುಡ್ಡು ಐತೆ ಆ ದುಡ್ನೆ ಇಸ್ಕೊಂಡ್ ತಾಕಬತೀಿನಿ ಇಲ್ಲ ಅಂದ್ರೆ ಅವ್ರ ಕೊಡದ್ ಲೇಟ್ ಆಯ್ತದೆ ಇನ್ನೂರು ಅಕೌಂಟ್ ಅಲ್ಲಿ ಊರ್ಗ ಹೋಗ್ಬಿಟ್ಟು ಊರ್ಲೈತ ಂತೆ ಅಮೌಂಟ್ ಅದ್ ಕಳ್ಸ್ಕ ಕೊಡ ಗಂಟ ಸೋಮವಾರ ಒ
ಹ್ಮ್ ಸೋಮವಾರನೇ ಹಯ್ತಿಯ
ಹ್ಮ್ ಹ್ಮ್ ಅಲ್ಲಿ ಯಾರು ಕೆಲ್ಸ ಮಾಡ್ಕೊಡವ್ರರು ಇಲ್ವಂತನ ಮತ್ತೆ ಒಬ್ಳಿಯ ಏನು ಮಾಡಕ್ ಆಗಲ್ಲ ಬನ್ನಿ ಯಾರ ಅಂತ ಕರಿತಾನೆ ಅವ್ರ ಹ್ಮ್ ಸೋಮವಾರ ಆದ್ರೆ ಒಯ್ತೀನಿ ಇಲ್ಲಂತ ಮೂರ್ ಬ್ಲೌಸ್ ನಾಕ್ ಬ್ಲೌಸ್ ಐತೆ ಅಷ್ಟೇ ಹೊಲ್
ಹಾ ಅದೊಂದು ಸೋಮಂಬಾರ ತನಕ ಹೊಲಿಬೇಕಾ ಕಟಿಂಗ್ ಮಾಡಿ ಇವತ್ತು ಇಟ್ಕೊಂಡ್ರೆ ಇವತ್ತು ನಾಳೆ ಮುಗಿಸ್ಬಿಡ್ಬೋದಪ್ಪ
ಹ ಈಗ ಅದನ್ನೇ ಕಟಿಂಗ್ ಮಾಡಿ ಮುಗಿಸ್ತೆ ಇನ್ನೊಂದ್ ಪ್ಲೇನ್ ಬ್ಲೌಸ್ ಐತೆ ನಮ್ಮ ಅಮ್ಮಂದ ಒಂದ ಅ ಅದೊಂದು ಕಟಿಂಗ್ ಮಾಡ್ಕತೀಿನಿ ಇನ್ನೊಬ್ದು ಅವ ಅಕ್ಕ ಕೊಟ್ಟಿದ್ರು ಪಕ್ಕದ ಮನೆಯವ್ರ್ದು ಅವ್ರದೊಂದು ಆಯ್ತ ಬ್ಯಾಲೆನ್ಸ್ ಅದೊಂದು ಅಲ್ದ ಮಾಡಬಿಟ್ರೆ ನಮ್ಮ ಅದೇ ನಮ್ಮ್ ಮತ್ತೆ ಅವ್ರ ಇವತ್ತು ನಾಳೆ ನಾಳೆ ಪೂರ್ತಿ ಇಲ್ಲ ನಾಳಿದ್ದು ಹ ಗಂಟ ಮುಗಿಸಬಿಟ್ಟು ನಮ್ಮ ತಂದ್ ನಮ್ಮವ್ ಮೂರು ನಮ್ಮ ಜೋತವ್ವಂದು ಒಂದು ಹೊಲಿಬೇಕು ಅವು ಹೊಲಿ
ಹ್ಮ್ ದೀಪಕ್ಕ ಬರಲ್ವ ಮದ್ವೆೆಗೆ
ಏ ಕಳ್ಸಲ್ಲ ಅಂತವ್ರೇ ಅದೇನೋ ಅವ್ವನು ಬಂದ ದು ಅಪ್ಪನು ಬಂದು ದೀಪಕ್ಕನು ಹ್ಮ ನಮ್ಮವ್ವ ಶುಕ್ರವಾರ ಬಂದ್ರೆ ಶನಿವಾರನು ಹೋಗಲ್ಲ ಭಾನುವಾರನು ಹೋಗಲ್ಲ ಸೋಮವಾರನು ಹೋದ್ರೆ ಹಯ್ತಾಳೆ ಆ ದಿನಾನೂ ಇಲ್ಲ ಇನ್ನು ನಾಕ್ಕೈದ್ ದಿನ ಅಲ್ಲಿ ಯಾರ್ ಮಾಡ್ತಾರೆ ಕೆಲ್ಸನ ಅಂತಾರ ಹ್ಮ ಮಂಗಳೂವಾರ ಗಂಟ ಯಾರ್ ಮಾಡ್ತಾರೆ ಅ ದಿಪ್ ಪಕ್ಕನೂ ಬಿಟ್ಟಬಿಟ್ ಬಂದ್ರೆ ಅಲ್ ಯಾರ್ ಮಾಡ್ತಾರೆ ಕೆಲ್ಸನ
ಹ್ಮ್
ಪ್ಪ ಏನೋ ಊಟ ಕೊಡೋದು ಆ ಕಡೆ ಯಾರಾರು ಅಡ್ಜಸ್ಟ್ ಮಾಡ ಮಾಡ್ಕೋತ್ತಾರೆ ಊಟ ಕೊಡಕ ಇಲ್ಲಿ ಕೆಲ್ಸ ಮಾಡಕ್ಕೆ ನಾಗಮ್ಮ ಅವ್ರನ ಹೋಗು ಅಂದ್ರೆ ಹೋಗದ್ ಅದೆಲ್ಲಾ ಹಂಗೆ ಹಿಂಗೆ ಅಂತಂತಾರೆ ಅವ್ರನೆಲ್ಲಾ ಕೇಳಕ್ ಅಯ್ತದ
ಬೇರವ್ರಗೆ ಚಾದವಮ್ಮ ಅವರೆಲ್ಲ ಕರುದ್ರೆ ಹೋಯ್ತಾರೆ
ಹ್ಮ್ ನಾನು ಸ್ಟುರಿಗೋಗ್ಬೇಕಾದ್ರೆನೆ ಅಮ್ಮ ಹೂಗಮ್ಮ ಅಮ್ಮ ದುಡ್ಡು ಕೊಡ್ತಿನಿ ನಾನೇ ಎಷ್ಟ ಆಯ್ತುದೆ ಅಷ್ಟನ ದಿನುಕ್ ಐನೈನೂರೂಪಾಯಿ ಕೊಡ್ತೀನಿ ಅಂತಾನೇ ಅಂದೆ ಎರಡ್ ದಿನಕ್ಕೋ ದಿನುಕ್ಕೋ ಆದ್ರೂ ಹೋಗಲ್ಲ ಹೋಗಲ್ಲ ಅಂತ ಅನ್ಬಿಟ್ರು ಆಯ್ತು ಬೇಡ ಬಿಡು ಅಂದ್ಬಿಟ್ಟು ಏನು ಮಾತಾಡ್ಲಿಲ್ಲ ಅವ್ರಗಾದ್ರೆ ಕಾಸ್ ಕೊಡ್ದೆ ಇದ್ರೂ ಬಿದ್ದು ಬಿದ್ದು ಓಡ್ತಾರೆ
ಹ್ಮ್ ಮತ್ತೆ ಇನ್ನೇನೋ ಏನು ಇಲ್ಲ ಸಾತುಗ್ ಬೇರೆ ಮೊನ್ನೆ ಹುಷಾರಿರ್ಲಿಲ್ಲ
ಹ್ಮ್
ಜ್ವರ ಬಂದ್ಬಿಟ್ಟಿತ್ತು ಅವನು ಸ್ಕೂಲ್ಗೆ ಹೋಗಿ ಹೋಗ್ಲಿಲ್ಲ ಅಂತ್ಮ ಅವ್ನು ಸ್ಕೂಲ್ಗ್ ಹೋಗಿಲ್ಲ ಅಂತ ಅವ್ಳು ಹೋಗಿರ್ಲಿಲ್ಲ ಒಂದಿನ ರಜಾ ಹಾಕಿದ್ಲು
ಲಿಶು ನಾ
ಹ್ಮ್
ಇನ್ನೇನು ಅವರು ಊ ಇವತ್ ಹೋಗಿದ್ರ ಆಸ್ಪತ್ರೆಗೆ ಕರ್ಕೊ ಹೋಗಿದ್ದ
ಇಲ್ಲ ನೆನ್ನೆ ನೇ ನೆನ್ನೆಯಿಂದ ಪರ್ವಾಗಿಲ್ಲ ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದು ನಿನ್ನೆ ನೆನ್ನೆಯಿಂದ ಪರ್ವಾಗಿವಾಗಿಿಲ್ಲ ಸ್ಕೂಲ್ಗೆ ಹೋಗಿದ್ದ ಇವತ್ತು ಹ್ಮ್ ಇರು ಹಂಗೆ ಐದ್ ನಿಮಿಷ ಮಾಡ್ತಿನಿ
ಹ್ಮ್ ಸರಿ